ತೊತ್ ಏನೋ ಮಾಡ್ತಿಯ ಹೋಟಲ್ ನೀನು ಮ್ಯಾಜಿಕ್ ಹ್ಮ ಮಾಡ್ ಮಾಡ್ ಬಟ್ಟೆ ಹಾಕಿದ್ಯಾ ಏನು ಇನ್ನು ಹಾಕ್ಬೇಕಾ.
ಹಾಕ್ಬಿಟ್ಟವ್ರೇ ಯಾರೋ.
ಹಾ ಹುಡ್ಗಿ ಅವಗೆ ಕೇಳ್ತು ಫಸ್ಟ್ ಫ್ಲೋರ್ದು ಏನೋ ಹುಡ್ಗಿ.
ಹೌದಾ ನಾನು ಅವಾಗ್ಲೇ ಆವಾಗ್ಲೇ ಬಂದಿದ್ದ ಹನ್ನೆರಡುವರಲ್ಲಿ ಇಲ್ಲ ಸ್ನಾನ ಮಾಡ್ಕೊಂಡು ಬಂದಿದೆ ಆಗ್ಲೂ ಯಾರ ಹಾಕಿದ್ದು ಹ್ಮ. ಬ್ಯಾಗ ಅಲ್ಲಿ ಹಾಕ್ಬಿಟ್ಟ ಮಡಗ್ಬಿಟ್ಟ ಹೋಗಿದೆ ಅಲ್ಲಿ.
ಹ್ಮ್ ಹ್ಮ್
ಪುನಾ ಯಾರ ಹಾಕಿದ್ರು ಮತ್ತೆ ಈಗ್ ಬಂದ್ ನೋಡ್ದ ಇನ್ನೊಬ್ರ ಹಕ್. ಯಾರ ತಗದಕ್ುಟ್ಟು.
ಕೇಳ್ತು ಒಂದ್ ಸಣ್ಣಗ್ ಐತೆ ನೋಡು ಎನ. ಕೆಲಸಕ್ಕ ಹೋಗ್ತಾಯ್ತಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರ್ಬೇಕ ಏನು. ಹ್ಮ್. ಅದೇ ಆ ಹುಡ್ಗಿಗೆ. ಕೇಳ್ತು ಯಾರೋ ಹಾಕಿದಿದ್ದಾರೆ ಅಂದ ಗೊತ್ತಿಲ್ಲಪ್ಪಾ ಕೇಳಳ್ ನೋಡು ನಂಗೆ ಗೊತ್ತಿಲ್ಲ ಅಂದೆ. ಹ್ಮ ಆ ಹುಡ್ಗಿನೇ. ಹಾಕಿರದು.
ಹ ಅವಳೇಗ ಇಲ್ಲ ಒಂದ್ ಬಕೆಟಲ್ಲಿ ಅದೇ ಒಂದು ಬಕೆಟಲ್ಲಿ ಹಾಕಿ ಇಟ್ಟವ್ಳೆ ಇನ್ನೊಂದು ಯಾರು ಹಾಕೊಳೇ ಇನ್ನೊಬ್ಬ. ೇ .
ಓ ನೀ ನೀನು ಆ. ಕದಿಕಾ . ಕಾಯ್ತಾ ಇರೋದು. ಹ್ಮ್ ಹ್ಮ್ ಹ್ಮ್ ಹ್ಮ್.
ಮೆಹಂದಿ ಹಾಕಿದ್ ಮಧ್ಯಾಹ್ನದಿಂದ.
ನೀನ್ ಸುಮನೆ ರಾತ್ರಿ ಎಲ್ಲ ಹಾಕೊಂಡ್ಬಿಡಬೇಕು ಸುಮ್ನೆ ಅಂತಿನಿ. ಇಲ್ಲ ಅಂದ್ರೆ ಬೆಳಿಗಿನ.
ಅದೆ ಸಾಯಂಕಾಲ ಹಾಕ್ತೀನಿ ಆ ತಗ.
ಹ್ಮ್ ರಾತ್ರಿ ಹಾಕದ್ರೆ ಹ್ಮ್ ಬೆಳಗಿನ್ ತನ್. ಕೊಂಡು ನೀನು ಮತ್ತೆ.
ಹ್ಮ.
ಹ್ಮ್. ಸುಮ್ನೆ ಹುಡ್ಗಿರ ಹಾಕ್ತಾ ಇರ್ತಾರೆ. ಅಗಲತ್ತು ಆದ್ರೆ.
ಭಾನುವಾರ ಈಗ ಬರುವಂತ ಪರವಾಗಿಲ್ಲ ಭಾನುವಾರ ಕುಂತ ಊಟ.
ಹ್ಮ್ ಹ್ಮ ಭಾನುವಾರ ನಿನ್ನ ನಾವು ಹಾಕೋಕೆ ಹೋಗ್ಬಾರ್ದು.
ಭಾನುವಾರ ಹಾಕಿರ್ತಾರ ಆಮ್ಯಕ ಜಾಗನೂ ಇರೋದಿಲ್ಲ ಬಟ್ಟೆ. ಹಾಕಕ.
ಹೌದೌದು ತಾಳ್ತಾ ನುಗ್ತಾ ಇರ್ತ. ತರಾಕಿ.
ಹಾಕ್ಬಿಟೈ ಒಣ್ಗಿಲ್ಲ ಒಣ್ಗಿಲ್ಲ ಅನ್ನದು ಕನಾಲ ಹಾಕಿ
ಹ್ಮ್ ಅಲ್ಲ ದೂಕರ ದೂಕ್ಲಿ ಒಣ್ಗಿರವಾದ್ರ ದೂಕ್ಲಿ ಏನ್ ತಕೊಬಡ್ತೀವಿ ಹಸಿ ಹಸಿರವೇನ್ ಹ್ಮ್ ತಳ್ಳ ಬಿಡೋದ ಅವು ಬಿದ್ದು ಅಲ್ಲಿ ಒದಾಡ್ತಿರ್ತಿವ್ ಅವಂಗೆ. ಅದ್ ನೋಡಂಗೆ ಇಲ್ಲ ಅವರು. ಹಂಗ್ ಮಾಡ್ಬಿಡ್ತಾರೆ ಅದಕ್ಕೆ ನೀನ್ ಭಾನುವಾರ ಶನಿವಾರ ಬಿಟ್ಟು ಬೇರೆ ವಾರದಲ್ ಹಾಕೋ ನೀ ಹೆಂಗೋ ಇದು ಹತ್ ಗಂಟೆಗೆ ಬರ್ತೀಯಲ್ಲ ಅವಾಗ ಹಾಕ್ಬಿಟ್ಟು ಹೋಗು. ಯಾರು ಇರಲ್ಲ ಆವಾಗ.
ಇ ಬೆಳಗ್ಗೆ ತಕ ಹೂನಿಯಾಕ್ ಬೋದು ಹ್ಮ್.
ಬೆಳಗ್ಗೆ ಹತ್ತು ಗಂಟೆ ಆಯೀ ರಾತ್ರಿ ಹತ್ತು ಗಂಟೆಯೆಲೀ ಹಾಕ್ಬಿಡ್ರೆ. ಬೆಳಗ್ಗೆ ನೀನ್ ಆರಾಮಗ್. ತಗೋ ಬೋದು ಯಾರ್ ಇರಲ್ಲ ಹ್ಮ್ ಅಂದ್ರೆ ಅವಾಗ್ ಅಂದ್ರೆ ಆ ಹುಡ್ಗಿ ಸುಷ್ಮಾ ಇದ್ಲಲ್ಲ ಡಾಕ್ಟ್ರು ಅವಳು ಆಕ್ ಮಲ್ಕೊಳಲ್ವಾ ಹನ್ನೊಂದುವರೆ ಹನ್ನೆರಡ್ ಗಂಟೆ. ಹನ್ನೊಂದ್ ಗಂಟೆ ಅವಳ ಹ್ಮ್ ಇವಾಗ್ ಯಾರ್ ಅಷ್ಟ್ರದಲ್ಲಿ ಯಾರ್ ಹಾಕಳಲ್ಲ
ಈಗ ಯಾರುಆ ಸ್ಯಯಂಕಾಲ ಹಾಕಲ್ಲ
ಅವಳ್ ಗಾಯಿತ್ರಿ
ಹ್ಮ್ ಅವಳು ಎಲ್ಲೊ ಕೈಲಿ ಹೋಗಿಯಾಕ್ಕಿ ಆ ಮಿಸಿನ್ ಹಾಕ್
ಹ ಇಲ್ಲ ಅವತ್ತ ಮೊನ್ನೆ ಒಂದ್ ದಿನ ಒಂದ ಎರಡ್ ವಾರ ಮೂರ್ ವಾರ ಹಿಂದೆ ಒಂದ್ ಸಲಿ ನೋಡ್ಡೆ ನಾನು ಅವಳಿದ್ಲು ಹ್ಮ್ ಅವಳಿದ್ಲು ಅಷ್ಟ್ ಬಿಟ್ರೆ ಇನ್ ಯಾರ್ ಹಾಗಲ್ಲ ಹುಡ್ಗಿಯರು ಹ್ಮ್
ಹ್ಮ್ ಅದೇ ಹೆಂಗೆ ಇನ್ನರ್ಸ ಎಲ್ಲ ಒಕ್ಕತ್ತರೆ ಮಾಮೂಲಿ ಆಫೀಸ್ಗಾಕ್ ಹೋಗಣ ನಾವೆಲ್ಲ ಹಾಕೊಳವಿಲ್ಲ ಆ ಮಿಷಿನ್ ಗಾಕ್
ಹ್ಮದೇ ಹ್ಮ್
ನೀನ್ ಹಂಗ್ ಮಾಡ್ಕೋಬೇಕು, ಹುಡ್ಗಿರ ಯಾರಾದ್ರೂ ಹಾಕಿದ್ರೆ ಕಾಯಕ್ ಹೋಗ್ಬಾರ್ದು. ಸುಮ್ನೆ
ಅದೇ ಇಟ್ಬಿಟ್ಟು ಹಂಗೆ ಹೋಗಿದೆ. ಮಧ್ಯಾಹನಮಂತ ಈಗ ಬಂದ್ ನೋಡಿದ್ರ ಪುನ ಮತ್ತೆ ಯಾರಾ ಹಾಕವ್ರ.
ಈಗ ಅವ್ರ ಬ್ರೊ ವೀಕ್ ಆಫ್ ಅಂತ ಇರ್ತೈತೆ. ಒಂದ ಒಂದ ವಾರದಲ್ಲಿ ಒಂದೊಂದ ದಿನ ರಜಾ ಅಂತ ಅದ್ ಯಾರಿಗ್ ರಜಾ ಇರ್ತಿತ್ತು, ಹ್ಮ್ ಯಾರಿಗ್ ರಜಾ ಅವ್ರಿಗೆ ಯಾರ್ಗೆ ಅನುಕೂಲ ಇರುತ್ತೋ ಅವ್ರ ಅವತ್ತ ಅವತ್ ರಜಾ ತಗೊಂತಾರೆ ಅವತ್ ಹಾಕೊ ಬಿಡ್ತಾರೆ ಹ್ಮ್ ಅದಿ ಅದಕ್ಕೆ ನೀನು ರಾತ್ರಿ ಹಾಕ್ಕೊಂಡ್ರೆ, ಹ್ಮ್ ನೀನ್ ರಾತ್ರಿ ಹಾಕೊಂಡ್ರೆ, ನಿನ್ಗೆ ಅನುಕೂಲ್ವಾಗಿರುತ್ತೆ ನೋಡ. ಹತ್ ಗಂಟೆ ಮೇಲೆ, ಹ್ಮ್ ಹಂಗೆ ಮಾಡು ಹ್ಮ್ ಸಾಯಂಕಾಲ ಒಂದ್ ಆರ್ ಗಂಟೆ ಹಂಗ್ ಬಾ. ಕಾಪಿ ಏ ನ ಟೀ ಎಲ್ಲ ಮಾಡಿ ಓಕೆ ಆರು ಆರೂವರೆ ಹಂಗೆ ಬಂದರೆ ಅವಾಗ ಯಾರು ಹಾಕಿರಲ್ಲ. ನಾ ಅವಾಗ ಹಾಕೋಬೋದು.
ಹ್ಮ್ ಹ್ಮ್ ಸಲ್ಟು ಕೊಳೆ ಹೋಗಲ್ಲ.
ಹ್ಮ್
ಸ್ವಲ್ಟ ರೂ ಕ ಕತ್ತನ್ ಪಟ್ಟಿ ಕಾಲರೂ ಕೈಯಂದು ಹೋಗೋದಿಲ್ಲ, ನೈಟ್ ಅಂದ್ರೆ ನಾವು ಡೈಲಿ ಕಳೆದಾಕ್ ಬಿಚ್ ಹಾಕ್ತನಿ ಅಲ್ಲ
ಹ ಹ್ಮ್
ಕೊಳೆ
ನೀನು ಈ ತರಸ್ಕೋಬೇಕು ಸೋಪನ್ ಪುಡಿಗಿಂತ, ಅದು ಇದು ಬರ್ತೈತೆ ಲಿಕ್ವಿಡ್ ಅಂತ.
ಲಿಕ್ವಿಡ್
ಹ್ಮ್ ಅದರ ಅದ್ರ ಚನ್ನಾಗ್ ಹೋಗತಿದ ಅತ್ ನೋಡು ನೇತ್ರ ಅಂತಿದ್ಲು. ಅವರ ಅವರಾ ಹ್ಮ್ ಅವ್ರ ಯಜಮಾನ್ರು ಇದಕ್ಕ ಹೋಗ್ತಾರಲ್ಲ. ಆಫೀಸ್ಗೆ, ಅಯ್ಯೋ ಪಟ್ಟಿ ಗಿಟ್ಟಿ ಒಗ್ಯಕ ಆಗಲ್ಲ ಕಣಕ ಅದಕ್ಕೆ ನೀರಲ್ಲಿ ಮುಂಚೆ ಸ್ವಲ್ಪ ಹೊತ್ ನೆನೆಸ್ಬಿಟ್ಟು ಲಿಕ್ವಿಡ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪಹೊತ್ತು ಒಂದ್ ಗಂಟೆ ಆದ್ಮೇಲೆ ಬಿಟ್ಬಿಟ್ಟು ಆಮೇಲೆ ಹಾಕ್ತಿನಿ ಮಿಷಿನ್ಗೆ ಅವಾಗ ಕ್ಲೀನ್ ಆಗ ಹೋಗತೈತೆ ಅಂತ ಅಂ
ಹೌದಾ.
ನೆನಸ್ಬೇಕಂತವು ಮಿಷಿನ್ಗ್ ಹಾಕೋಕ್ಕಿಂತ ಮುಂಚೆ ಶರ್ಟಗಳು ಅಲ್ಲೇ ತಾನೆ ಕಾಲರ್ರು
ಹಾ ಈ ಕಾಲಾರು ತೋಳು ಅದ್ರಲ್ಲೇ
ತೋಳೋ ಅದೇ ಅದೇ ಅದೇ ಹಂ ಗಂದ್ಲು ಹಂಗ್ ಮಾಡ್ತೀನಿ ಕಣ ಕ್ಕ ನಮ್ಮೂರ ವಯ್ಯೋ ಒಗ್ಯಕ ಆಗಲ್ಲ ಪಟ್ಟಿಗಿಟ್ಟಿ.
ಮಿಸಿನ್ಗೆ ಹಾಕದ್ರು ಹೋಗೋದಿಲ್ಲ ನೈಟಿಗಳು ಲಂಗ ಬ್ಲೌಸ್ ನಾವೇನ ಆಗ್ಬೋದು ಇವು
ಹೂ ಹಂಗಂತಾ ಇದ್ಲು ಹಂಗ್ ಹಂಗ್ ತೊಳಿಬೇಕು. ಇಲ್ಲಾ ಅಂದ್ರೆ ಅವ್ ತೊಳೆಯಕ್ ಆಗಲ್ಲ ನಮ್ಮವೆಲ್ಲಾ ಹಂಗ್ ಹಾಕದ್ರೆ ಹಂಗೆ ವಾಪಸ್ ಬತ್ತವೆ. ಹೆಂಗೋ ಕ್ಲೀನ್ ಆಗಿರ್ತವೆ ನಮ್ಮ ಮನೆವ್ರಂತಾವ್ ಹಾಕಾಕ್ ಬರಲ್ಲ. ಅದಕ್ಕೆ ನಾನು ಒಂದ್ ಗಂಟೆ ಮುಂಚೆನೆ ಅದು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಹಾಕ್ತೀನಿ. ಅದಕ್ಕೆ ನೀನು ಲಿ ಲಿಕ್ವಿಡ್ ತರಿಸ್ಕೋ ಆ ಸೋಪಿನ್ ಪುಡಾ ಹಾಕಿದ್ರೆ ಬೇಗ ಹೋಗಲ್ಲ. ಎಷ್ಟು ಗೊತ್ತಿಲ್ಲ ಅದು ಚಿಕ್ಕದ ತರಸ್ಕೋ ನಿಂಗೆ ಎಷ್ಟು ಬೇಕ ಅಷ್ಟು ಚಿಕ್ ಕ್ಕುದ್ರಿಂದ ದೊಡ್ಡದ್ವರ್ಗೂ ಇರುತ್ತೆ ಹ್ಮ್.
ಸೋಪಿನ ಪುಡಿ ಏನ ಹಾಕಂಗಿಲ್ಲ ಸರ್ಪ್ ಹಾಕಂಗಿಲ್ಲ.
ನೋಡ್ತಾ ಇರ್ತಿಯಲ್ಲ ಹಾ ಮೀಶೋಗಳಲ್ಲಿ ಏನನ್ ನೋಡ್ತಿಯಲ್ಲ ಅದ್ರಲ್ಲೇ ಇರ್ತವ್ ನೋಡು ಇಲ್ಲಾಂದ್ರೆ ಯಾರಾದ್ರೂ ಹುಡ್ಗಿಯರ್ ರಿಲಯನ್ಸ್ ಕಡೆ ಹೋದ್ರೆ ಇಲ್ಲ ಡಿಮಾರ್ಟ್ಸ್ ಕಡೆ ಹೋದ್ರೆ
ಸರ್ಪೇನ್ ಹಾಕಂಗಿಲ್ಲ ಅದ ಹಾಕದ್ರ ಲಿಕ್ವಿಡ್
ಅದೊಂದೇ ಹಾಕದು ನೀರ್ ಹಾಕ್. ಹಾಕ್ಬಿಟ್ಟು ಅದಕ್ಕೆ ಹಾಕದ್ರೆ ಸರಿ ಹೋಯ್ತದೆ ಅಷ್ಟೇ. ಅಂಕಲ್ ಬಟ್ಟೆ ಮಾ ತ್ರ ಅದಕ್ ಸ್ವಲ್ಪ ನೀರ್ ಹಾಕಿ ಅದ್ ಸ್ವಲ್ಪ ಲಿಕ್ವಿಡ್ ಹಾಕಿ ಒಂದು ಸ್ಪೂನ್ ಎರಡು ಸ್ಪೂನೋ ಒಂದ್ ಗಂಟೆ ಒ ನೆನ್ಸ್ ಬಿಟ್ಟು ಆಮೇಲೆ ಅಂಕಲ್ ಬಟ್ಟೆನೇ ಸಪರೇಟ್ ಆಗಿ ನಿನ್ನ್ ಬಟ್ಟೆಗಳೆ ಸಪ್ರೇಟ್ ಆಗಿ ಹಾಕೋ ಹ್ಮು ಹಂಗಾ ಕೊಟ್ರೇ ಕ್ಲೀನ್ ಆಗಿ ತೊಳಿತೈತಿ ಅದು.
ಅದು ಎರಡ್ ದಿನ ಮೂರ್ ದಿನ ಅಲ್ವಾ ಬಿಚ್ಚಾಕ ಬ ಡೈಲಿ ಕಳದ್ರೆ ಅಷ್ಟೇನ್ ಕೊಳ
ಅದೇ ಅದೇ ಅದೇ ಹ್ಮು. ಓ ಡೈಲಿ ಬಿಚ್ಚಿ ಬಿಚ್ಚಿ ನಾವೇನ್ ಹಾ ಆಫೀಸರಗಳೇ ಬಿಚ್ಚಿ ಬಿಚ್ಚಿ ಆ
ಹ್ಮು ಉಜ್ಜಕ ಆಗೋದಿಲ್ಲಮ್ಮ ಈ ಮನೆಯಲ್ಲಿ ಇರೋರ್ ಕಳೆ ಎಲ್ಲ
ಕಾಳಿತಾರೆ ಏನ್ ಕೆಲ್ಸ ಇರಲ್ ನೋಡ ಅವ್ರೇ ಕಳಿಯೋದ ಜಾಸ್ತಿ. ತೊಳಿಯ ದೊಂದೇ ಹ ತೊ ತೊಳಿಯ ದೊಂದೇ ಕೆಲ್ಸ ಹಾಗೆ ಕಂಡಹಿತಾರೆ ಇನ್ನ್ ಅದಾದ್ರೂ ತೊಳಿಬೇಕಲ್ಲಾ ಅಂತ. ಆಫೀಸರ್ಗೋಳ್ಗಾದ್ರೆ ಹ್ಮು ಯಾರ ತೊಳಿತಾರೆ ಅವ್ರಿಗ್ ಏನಾಗ್ಬೇಕು. ಪ
ಕೆಲಸದಾವರ್ ಒಬ್ಬೊಬ್ರು ಇರ್ತರ ಮನೇಲಿ ಬಟ್ಟೆ ಒಗ್ಯಕ, ಪಾತ್ರೆ ತೊಳ್ಯಾಕ, ವರ್ಸಕ್ ಒಬ್ರು.
ಏನ ಮಾಡ್
ಅಯ್ಯ ನಮ್ಮಂತ್ಯಾವ್ರಿಗ ಅದೇ ದುಡ್ಡಿದ್ರ ನಾವೇ ಒಗಿತೀವಿ
ಹ್ಮು ಮತ್ತೆ ನಾವ್ ಹಂಗ ಯೋಚನೆ ಮಾಡೋವಾ ಈಗ ನಾವ್ ಹೆಂಗ್ ಮಾಡ್ಕೋಬೇಕು. ಹ ತಾನೇ ಹ್ಮು ಆದಷ್ಟು ದುಡ್ಡನ್ನ ಉಳಸ್ಬೇಕು ಹ್ಮು ಆದಷ್ಟು ದುಡ್ಡನ್ನು ಉಳಸ್ಕೊಂಡ್ ಮಾಡ್ಬೇಕು ಹ್ಮು. ದುಡ್ಡಿದ್ ಇದ್ರೆನೆ ಬೆಲೆ ದುಡ್ಡಿದ್ದವ್ರೇ ದುಡ್ಡಿದ್ದವ್ರೇ ದೊಡ್ಡಪ್ಪ ಅಂತ. ಹ್ಮ್ ಹ್ಮ ಹೌದೌದು ಹ್ಮ್ ನಮ್ಮೋನರ್ ಅವ್ರು ನೋಡು. ಏನಪ್ಪಾ ಏನ್ ಬಿಂದಾಸಾಗ್ ಜೀವ್ನ ಮಾಡ್ತಾರೆ. ಆರಾಮಾಗಿ ಒಂದ್ ರೂಪಾಯಿ ಬಿಡ್ರಿ ಅಂದ್ರೆ ಬಿಡಲ್ಲ ಕೊ ತಗಳ್ರಿ ಅಂದ್ರೆ ಇನ್ನು ತಕೊಂತಾರೆ ಹೆಚ್ಚಿಗೆ.
ಓ ಅದೇನ್ ತಕ ಬಿಡ್ತಾರ.
ನಿಜ ನೋಡ್ ಅವತ್ ನನ್ಗೆ ಹೆಂಗ ಇದ್ ಮಾಡದ್ರು ಅಂದ್ರೆ. ಇನ್ನೂರು ರೂಪಾಯಿ ಹಾಂಗೆ ಏನೊ ಅವರ್ ಅ ಅಕೌಂಟೆಂದ್ ಹಂಗೆ ವಾಪಸ್ ಕಳ್ಸಕ್ ಆಗ್ತಿರ್ಲಿಲ್ವೇ ಅಲ್ಲಿ ಜ್ಯೋತಿ ಕ್ಕಂಗ್ ಹೇಳಿರ್ತೀನಿ ನೋಡಪ್ಪಾ ಅಂತ ಎಷ್ಟು ನೈಸಾಗಿ ಹೇಳ್ಬಿಟ್ರು ಹ್ಮ್ ತಿರುಪ್ತಿ ಉಂಡಿ ತಿರುಪ್ತಿ ಉಂಡಿ ಉಂಡಿ ತಿರುಪ್ತಿ ಉಂಡಿಗೆ ಹಾಕಿರ್ತೇನ ಹ ಅಲ್ಲಿ ಜ್ಯೋತಿ ಅಕ್ಕನ್ಗ್ ಹೇಳಿರ್ತೀನಿ ನೋಡಪ್ಪಾ. ಅಂತೇಳ್ಬಿಟ್ಟು ಮೂರ್ ನಾಲ್ಕ್ ದಿನ ಆದ್ರೂ ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಆಮೇಲೆ ನಾನೇ ನಾನೇಕ್ ಹ್ಮ್.
ಅದೇ ನಾವ ಇಲ್ಲಿ
ಹ್ಮ್ ನಾನಾಗ್ನಾನ್ ಕೇಳಿದ್ರೆ ಹೌದಾ ಹಂಗ ಮತ್ತ್ ಮತ್ತ ಚೆಕ್ ಮಾಡಿ ಹೇಳ್ತೀವ್ ತಡೀರಿ. ಅಂತಾರಲ್ಲ ಅವ್ರು. ಎಂತಾರಪ್ಪ ಅವ್ರು.
ಹುಡ್ಗಿರು ಅವರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅನ್ನೋದ್ ಗ್ಯಾಪ್ಕ ಇರ್ತಾ ಕೊಟ್ಟಿರೋದು ವಾಪಸ್ ಕೊಡ್ಬೇಕು ಅನ್ನೋದ ಗ್ಯಾಪ್
ಇರೋರ್ಗೆ ಆಸೆ ಜಾಸ್ತಿ ಅಂತಾರ. ನೋಡ ಹಂಗವರ್ದು.
ಹಂಗಿಯೆ ದುಡ್ಡಿರೊರ್ಗೆ ಆಸೆ ಜಾಸ್ತಿ ಅಂತವ್ರಿಗೆ ದುಡ್ಡು ಹೋಯ್ತದ ಲಕ್ಷ್ಮಿ ಹೋಯ್ತಳ ಅಂತ ಅ
ಅದೇ ಮತ್ತೆ. ನೋಡು ನೋಡು ಕರೆಕ್ಟ್ ಹ್ಮ್ ಹ್ಮ್ ಬರಲ್ಲ ಇನ್ನೂ ದರಿದ್ರ ನಮ್ ಕೈಗ್ ಬರೋದು ಬಾಯಿಗೆ ಬರೋದು ಎಲ್ಲಾ ಕಿತ್ ಕೊಂಡೋಯ್ತದೆ.
ಈ ಹೋಯ್ತದ ನಮ್ಗೆ ಹೇಳು ದರಿದರ ಬೇಕಾರೆ.
ಹ್ಮ್ ಅವ್ರಿಗೆ ಹಂಗೆ ಬ
ನಮ್ಗೆ ಹಚ್ಚರಿಂದ ಬಂದ್ರು ಯಾವ್ದು ಸಾಲ್ತ ಇಲ್ವಲ್ಲ ಅಂತನೀ ಒಂದುಕ್ ಕೊಟ್ರೆ ಇನ್ನೊಂದುಕ್ಕ ಸಾಕಾಗಲ್ಲ ಇದು ಕೊಟ್ ಇಲ್ಲ ಅದಕ್ಕ ಕೊಟ್ರ ಇದಕ್ಕಿಲ್ಲ ಅನ್ನಂಗೆ ಅ ಏನು? ಅವ್ರು ಹೆಚ್ಚುವರಿ ಮುರಿಸಿದ್ರು.
ಹೂ ಹೂ ಹೂ ರೂಪಾಯಿ ಖರ್ಚಿದ್ರೆ ಹ್ಮ್ ಹೆಚ್ಚುವರಿ ಮಾಡುದ್ರು ಅಷ್ಟೇ ಹೆಚ್ಚುವರಿ ಮಾಡ್ದೆ ಇದ್ರು ಅಷ್ಟೆ ಹೆಚ್ಚುವರಿ ಮಾಡ್ತಾ ಇದ್ರೆ ಹಂಗೋ ಹಿಂಗೊ ಬದುಕಿದಿವಿ. ಹೆಚ್ಚುವರಿ ಮಾಡಿಲ್ಲ ಅಂದ್ರೆ ತ್ತೆ ಅದು ಇಲ್ಲ. ಇನ್ನಷ್ಟೇ ಸಾಲುಗಾರ್ರು ಬಂದು ಮನೆ ಆತ್ರ ಕೂತ್ಕೊಂಡ್ ಕೊಡ್ರಿ ಏನ್ರೀ ನೀವು ಎಲ್ಲಿ ದುಡಿತೀರಾ ಇಬ್ರಿಗೆ ಸಂಬಳ ಬತ್ತೈತೆ. ಬೆಂಗಳೂರಲ್ಲಿದ್ದೀರಾ ಅಂತ ಬರ್ತಾರ್ ಮನೆ ತಕ್ಕಷ್ಟೆ ಅವಾಗ ಅಷ್ಟೊ ಇಷ್ಟ್ ತೆ ಇ ಉಳ್ಸ್ಕೊಂಡಿದಿವೇನ ಮನೆ ಜಮೀನು ಅದನ್ನ ಕೊಟ್ಟು ಬರ್ಬೇಕಾತ. ಅಷ್ಟೆ.
ಹ್ಮ್ ಅಷ್ಟೇ ಎಯ್ ಸಾಲ ನಾವ್ ಎಷ್ಟ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು.
ಹೌದ ಹೌದೌದು ನೆಮ್ದಿ ಇರಲ್ಲ ಕಣಕ ಊಟ ಸೇರಲ್ಲ ಊಟ ಸೇರೆಲ್ಲ ತಿನ್ನಕ್ಕಾಗಲ್ಲ ಹ್ಮ್ ಹೌದೌದು ಹ್ಮ್.
ನಾವ್ ಎಷ್ಟು ತೀರ್ಸ ಚೈತನ್ಯ ಅದ
ಹ್ಮ್ ಅದೇ ಅದೇ. ನಿಮ್ ತಂಗಿನ ಕೇಳ್ರಿ ಅದು ಚೀಟಿದು ನಾನು ಅವರು ಮಾಸ್ಟ್ರ ಹತ್ರ ಮಾತಾಡ್ತೀನಿ ಕೇಳ್ ನೋಡಿ ನನ್ಗೆ ಕೇಳ್ಬಿಟ್ಟು ಹೇಳ್ರಿ. ಹೆಂಗ್ ಹಾಕ್ತಾರ ಹೆಂಗೆ ಹ್ಮ್ ಹ್ಮ್.
ಏನಂದೊಳ ನೋಡ್ತೀನಿ. ಆಕ್ಬೋದು ಇದೆನ್ ಲಾಸ್ ಇಲ್ಲ ಕೈ ದುಡ್ಡು ನಮ್ಗೆ ಬರ್ತ್ತದ.
ಹೌದು ಅಂದ್ರೆ ಕೊನೆವರ್ಗೂ ಕಾದ್ರೆ ನಮ್ ದುಡ್ ನಮಗ್ ಬಂದ್ಬಿಡುತ್ತೆ. ಮಧ್ಯದಲ್ಲಿ ಅಂದ್ರೆ ಏನ್ ಮಾಡಕ್
ಮದ್ಯೆ ಚೀಟಿ ಕೂಗ್ತಿವಿ ಅಂತಂದ್ರ ಅದು ಆಗಲ್ಲ ಅದು ಅರ್ಧ ನಮ್ಗ ಇದಾಗೋಯ್ತದ ಸಾರ್ಲು ಬೋದು.
ಹ್ಮ್ ಅಂದ್ರೆ ಕಾಯಕ್ಕೆ ಕೆಲವೊಂದ್ ಎಮರ್ ತ್ತವಲ
ಅಷ್ಟೇ.